ಹಲೋ
ಹಾ ಹಳ್ಪಾ ವೆಂಗಿ.
ಎಲ್ಲಿದಪ್ಪಾ ಬಾಬೂಣ?
ಹ ಇಲ್ಲೇ ಇದ್ದ್ನಳಣ್ಣ ಮನ್ಯಾಗ.
ಹೌದಾ?
ಹ್ಮ ಏನ್ ಆರಾಮಾ?
ಆರಾಮ್ ನೋಡು ನೀ ಆರಾಮಾ?
ಹ ಆರಾಮ್ ನೋಡಪ್ಪ ನಾನಾ.
ಎಲ್ಲಿದ್ದಿ ಏನ್ ಸಮಾಚಾರ ಏನ್ ಕಾಲೇಜ್ಗ್ ಗೀಲೇಜ್ ಹೋಗಿಲ್ವಾ?
ಕಾಲೇಜು ಹೋಗಿದ್ದೆ ನೋಡುವ ಕಾಲೇಜ್ ಹೋಗಿ ಜಸ್ಟ್ ಒಂದು ಹತ್ತು ಹದ್ನೈದು ನಿಮಿಷ ಆಯ್ತು ಬಂದು.
ಹೌದಾ
ಹಾ
ಏನು ಹೇಳಕತ್ತಾರಪ್ಪ ಕಾಲೇಜ್ದಾಗ ನಿಂಗೆ ಕ್ಲಾಸ್ ಚಲೊ ಹೇಳ್ತಿದ್ದಾರಾ
ಹಾ ಹೇಳ್ತಾರ್ ಬುಡು ಬರ್ ಬಟ್ಟೂ ಇವತ್ ಸ್ವಲ್ಪ ಯಾರು ನಮ್ ಟೀಚರ್ ಬಂದಿದ್ದಿಲ್ಲ ಒಂದಿಬ್ಬ್ರ ಮೂವರು.
ಹಾಂ ಹಾ ಹಾಂ
ಹ್ಮ್ ಅದಕ್ಕೆ ಒಂದ್ ಎರಡ್ ಮೂರ್ ಕ್ಲಾಸ್ ಹೇಳಿದ್ರೆ ಅಷ್ಟ್ ಎರಡು
ಹೌದಾ
ಹ್ಮ್ ಬರೇ ಮಾತಾಡೋದು ಅದು ಮಾಡೋದಯ್ತಿ ಇವತ್ತು
ಹೌದಾ
ಹ್ಮ್ ಏನ್ ಮಾಡ್ತ
ಊಟ ಏನಿಲ್ಲ ಇಲ್ಲ ಹಸ್ಲಲ್ಲ ಇದ್ದೆ
ಹೌದಾ
ಹ್ಮ್
ಹ್ಮ್ ಹ್ಮ್ ಆಯ್ತು ನೋಣ ನಿದ
ಹ್ಞೂ ನಂದು ಆಯಿತು
ಹೌದಾ
ಹ್ಮ್
ಏನ್ ಮಾಡಕತ್ತಿ ಹಾಸ್ಟೆಲ್ ತಗ
ಏನಿಲ್ಲ ಸುಮ್ಮ್ ಕುಂತಿದೆೆ ಹೆ ಏನ್ ಮಾಡ್ತಿದೆ ಅಂತ ಹಚ್ಚಿದೆ ನನಗೆ
ಹ್ಮ್
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ಏನು ಏನಿಲ್ಲ ನಿಮ್ ಇವರು ಏನಂತಾರ
ಆರ
ಮಿಸಸ್
ಏನಿಲ್ಲ ಬರು ಮಿಸಸ ಸಿಸಸು
ಹಾ
ಅಗೆನಲ್ಲ ಅವರೋರು ಹ್ಮ
ಆರಾಮ್ ಇದಾರಲ್ಲ ಎಲ್ಲರೂ ಮನೆಯಲ್ಲಿ
ಹ್ಞೂ ಆರಾಮ ಇದಾರ ಹೇಲ್ರು
ಹ್ಮ್
ಅಲ್ಲ ಡೈಲಿ ಹಾಸ್ಟೆಲ್ ದಾಗ್ ಇರಲೇನು ಅಪ್ ಅಂಡ್ ಡೌನ್ ಮಾಡ್ತೀಯಾ ನು
ಅಷ್ಟದಲ್ಲಿ ಸ್ವಲ್ಪ ಮನೇಲಿ ಕೆಲ್ಸ ಇದೆ ಈಗ
ಆಾ ಹಾ
ಹ್ಮ್ ಅದ್ರ ಸಲುವಾಗಿ ಹಾಸ್ಟೆಲ್ ಬರ್ತಾ ಇಲ್ಲ ಹ್ಮ್ ಅದಕ್ಕೆ
ಹೌದೇನು
ಹ್ಮ್ ಸ್ವಲ್ಪ ಈಗ ಎಕ್ಸಾಮು ಲೇಟ್ ಅದಹಿನ ಒಂದ್ ಆರು ತಿಂಗಳ ಐದು ತಿಂಗಳು
ಹ ಹಾ
ಹ್ಮ್ ಅದತ ಒಂದು ಓ ಹಜೋರಬರು ಹೋಗಬಕ್ ಅಲ್ಲಾ ಕಾಲೇಜ್ ಡೈಲಿ ಹೋಗಿ ಬರ್ಬೇಕ
ಹಾ ಹಾ ಹಾ
ಹ್ಮ್
ಅದೇ ಬ್ಯಾಸರ ಆಗ್ಬಿಟ್ಟುದನ್ನು ಮಳೆ ಒಜ್ಜದನ
ಮಳೆ ಸಿಗ್ಕ್ಕಿ ಬಂದಂದ್ ನೋಡು ಎರ್ಡು ದಿನ ಐತಿ ಈಗ
ಹಾಂ ಹಾಂ
ಹ್ಮ್ ನಿನ್ನೆನ ಮಧ್ಯಾಹ್ನ ಇಷ್ಟ್ ಟೈಮ್ಗೆ ಮ್ ಮಳೆ ಹೊರಗತಿ ತೋಂದಿಲ್ಲಮ್ಮ ಎಂತಾನ ಹ್ಮ್ ಮತ್ತೆ ಇವತ್ ನೈಟ್ ನಾಕ್ ಗಂಟೆಗೆ ಸ್ಟಾರ್ಟ್ ಮಾಡಿತ್ತು ಮಳೆ ಆಡ್ ತಾಸ ಜಗ್ಗ ಬ ಮೆ
ಹ್ಮ್ ಮ್ರೆ ಈ ಕಡೆ ಎಲ್ಲ ಬೀಜ ಹಾಕ್ಯಾರ ಅನ್ಸ್ತತ್ ಅ ಕಡೆ
ಇವಾಗ ಹ ಇವಾಗ ಆತರ ಆಯ್ತು ಈಗ ಏನೋ ಒಂದು ಹದ್ನೈದ ದಿನ ಇಪ್ಪತ್ ದಿನ
ಹಾ ಹಾ
ಹ್ಮ್ ಇವಾಗ ಆಕ್ತಾರ ಈಗ ಆಯ್ತ ಇನ್ನು ಅದು ಹತ್ತಿ ಗಿಡ ಹತ್ತಿ ಕಟ್ಟಿಗೆ ಹ ಇ ಹಾರ್ಸಕ ತರ ಹೋಗೋಗ್ರ ಹಂಗೆ ಇ
ಹಾ ಹ್ಮ
ಹ್ಮ್ ಆತಾರ ನೋಡಿನ ನಿಮ್ ಕಡೆ ಹಾಕಿದ್ದನೆ ಎಲ್ಲಾ
ನಮ್ ಕಡೆ ಎಲ್ಲಾ ಒೊಬ್ಬರು ಹಾಕ್ಯಾರ ಒಬ್ಬೊಬ್ಬರು ಇನ್ನ ಇವಾಗ ನ ಹಸ ಮಾಡಕತ್ತಾರ
ಹ್ಮ್ ಹ್ಮ್ ಹ್ಮ್ ಹ್ಮ್
ನೀರಿದ್ದವರು ಹಾಕ್ಯಾರ ಬೋರ್ವೆಲ್ ಇದವರು ಅವ್ರ್ದ
ಹೌದನಾ
ಹ್ಮ
ಅಂದ್ರೆ ಹ್ಮ ನೀವ ಏನ ಹಾಕಿಲ್ಲೇನು ಅಲ್ದಾಗಿನ
ಇ ನಾ್ ನಾವ ಇನ್ನು ಹಾಕಿಲ್ಲ ಟ ನಮ್ದು
ಹೌದನಾ
ಹ್ಮ್
ಹ್ಮ್ ಹ್ಮ್ ಏನ್ ಆನ್ತಕ್ ಮಾಡ್ರಿ ಹಂಗಾಗ
ಅದೇ ಹತ್ತೆ ಆಗ್ಬೇಕಂದ ಮಾಡ್ರಿ ಮತ್ತೆ ಏನಿಲ್ಲ ಅಲ್ಲಿ ತ ನ ಆಕ ಜಲ್
ಹೌದೌದ ಹೌದೌದು
ಹ್ಮ್
ಹ್ಮ್ ಹೋಗಣ
ಹ್ಮ್ ಇಷ್ಟಕ್ದ್ ಮೇಾಮ್ ನೀ್ ಹಾ ಹತ್ತ ಹಾಕ್ತಮ ಏನ ಸೇಂಗ ಹಿಂಗೆ ಆಗ್ತಾರೆ
ಹಾ ಸ್ವಲ್ಪ ಈಗ ಫಸ್ಟ್ಗೆ ಮೊದ್ಲು ನಾವು ಇದಾಕ್ತಿದೀವಿ ಅದೇಏನಂತಾರಲೇ ಹೆಸರು ಹೆಸರು ಕಾ
ಹಾಂ ಹಾಂ ಸರ್ಕಾರ
ಹ್ಮ್ ಮೂಂಗ ಅಂತಾರಲ್ಲಾ ಬ ಆಗ್ತಿದೀವಿ ಇವಾಗ ಈಗ ದನ ಅವು ಜಗ್ಗಿ ಖುಲ್ಲಗ್ಯಾವ
ಹ್ಮ
ಈಗ ಯಾರು ಬ್ಯಾಳನಕತ್ತಾರ ಮನೆ ಸುಮ್ಮ್ನೆದಕ್ ಆತಿರಿ ಯಾಕ ಆಯ್ತರ ಹಂಗ ಹಿಂಗ್ ಹೋಗಿ ದಕ್ಂತ
ಹದೌದೌ
ಹ್ಮ್ ಅದಕ್ಕೆ ಈಗ ಹತ್ತಿ ಹಾಕಂಡು ಹತ್ತಿ ಮತ್ತ ನೋ ಸ್ವಲ್ಪ ದಿನ ಬಿಟ್ಟು ತೊಗರಿ ಹಾಕ್ತಾರಂದ
ಹ ಹಾ ಮತ್ತೆ ಎಷ್ಟ ಎಷ್ಟ ಆಗ್ತ
ಹ ದತಕ ಹಬ
ಹೌದಾ ಭಾಳ ಬಿಡು
ಹ್ಮ್ ಅದು ಮತ್ತೆ ಒಂದು ನೀರಾವರಿ ಇಲ್ಲ ಒಂದೇವಲ ಆದ್ ನೀರಾವರಿ ಒಂದ್ ನಾಕತ್ರಿ
ಹ್ಮ ಹಾ ಹಾ
ಹ್ಮ್ ಅದೇ ಹೊಲಕ್ಕ ಐತಿ ಈ ಅತ್ತಿ ಸ್ವಲ್ಪ ಬೇಗನೆ ಹಾಕೊಂಡು
ಹೌದಾ
ಆಮೇಲೆ ಇದು ಒಂದ್ ಎಲ್ಲ ಹುಡ್ಸಂದು ಹತ್ತಿಗಿತ್ತಿ ತಕೊಂಡು ಶೇಂಗ್ ಆಕ್ಬಿಕ ಮಾಡಿದೀವಿ
ಹ್ಮಞ ಹ್ಮ ಹ
ಹ್ಮ್ ಏನಾಗುತ್ತೆನಿನ
ಹ್ಮ ಜೋ
ಹ್ಮ್ ಸೆಂಗ ಹಾಕಿದ್ರೆ ಚಲೋ ಅಲ್ಲ
ಸೇಂಗೆ ಆಕಿದ ಚೊಲೋ ಬಿಡೋ ರೇಟ್ ಹೆಂಗೆ ಹೇಳೋಕ್ಕಾಗಲ್ಲ ಇರ್ತದೆ ಏಳ್ ಸಾವಿರ ಎಂಟು ಸಾವಿರ ಅಷ್ಟೇ ರೆಟ
ಇಲ್ಲ ಹೋದ್ಸಲ ಮಾರಿದ್ವಿ ನಾವು ಚಲೋ ಹೋಗಿತ್ತು ಬುಡು ಒಂದು ಒಂದ್ ಹತ್ತು ಸಾವಿರ ತನ ಹೋಗಿತ್ತು ಒಂದ್ ಕುಂಟಲ್ಗೆ ಅಂದ್ರೆ ಹ್ಮ ನಂದ್ರೆ ಹಿಂಗ ಶೇಂಗಾ ಬಾಳ ಒಣಗಿರ್ಬೇಕು
ಹ್ಞೂ ಚಲೋ ಇರ್ಬೇಕ ಅ ಸ್ವಲ್ಪ ವೀಟ್ವು ವೀಟ್ಟಾಗಿರ್ಬೇಕು ಅಂದರೆ
ಹ್ಮ್್ಮ ಹ್ಮ್ ಹ್ಮ
ನಾವುನು ಹಾಕಿದವು ಆಗಿದ್ದು ಒಂದುಷ್ಟ ಚ ಚಿಲಾ ಲೆಕ್ಕ ಎಲ್ಲ ತುಂಬಿದೀವಿ ನಾವು ಲೂಸು ಒಂದು ಹಾಗೆದ ಒಂದು ಐವತ ಅರವತ್ತು ಚಿಲ
ಅಬ್ಬಬ್ಬಬ್ಬಬ ಅಷ್ಟ
ಹ್ಮ್ ಒಂದ ಐವತ್ತು ಅರವತ್ತು ಚಿಲಹಾಗಿದುಉ
ಹ್ಮ್
ಎಷ್ಟಕ್ಕಿಂಟಲಾಗಿತ್ತು ನಮ್ ಮಾಮವಾಗಿದ್ದು
ಐವತ್ ಅರವತ್ ಕುಂಟಾ ಐವತ್ ಅರವತ್ ಚೀಲ ಅಂದ್ರೆ ಒಂದ ಆಗಿರುತ್ತದೆ ಒಂದು ಅದಿನೈದ ಒಂದು ಇಪತ ಕುಂಟಲ ಕುಂಟಲ್ ಬಂದಿರತ ಸನೆ
ಹ್ಮ್ ನಷ್ಟ ಹ ನಷ್ಟ ಆಗಬದು
ಹ್ಮ್ ನಿಮಲ್ಲಿ ಇದು ಅಂದ್ರ
ಮಾಡಿದ
ಇದು ಕೊಡ್ತಾರೆ ಅದು ಇದು ಏನಂತಾರಲ್ಲ ಅೌದು ಇದುದು ಶೇಂಗ ತಗಂತೀವಲ್ಲ ಅದು ಏನಂತಾರೆ ನಿಮ್ ಮಂದಾಗ
ಹ ಒಟ್ಟಟ್ಟಾ
ಹ್ಮ್ ಒಟ್ಟು ಒಟ್ಟು
ಒಟ್ಟು ಕೊಡ್ತ
ಅದವು ಒಟ್ಟು ನಮ್ಗ ಬೇಕು ಒಂದ ಟ್ಯಾಕ್ಟ್ರ
ಕಾಂಟ್ಯಾಕ್ಟ್ರಾ
ಹಾ ಒಂದ್ ಡಾಕ್ಟರ್ ಬೇಕು ಮತ್ತೆ ಈ ವರ್ಷ ಮತ್ತೆ ನಿಂಬಲ್ಲಿ ಸಿಗುತ್ತೇನಾ ಮತ್ತೆ ಜಾಸ್ತಿ ಇರುತ್ತ ಅದ್ರಾಗ ಐವತ್ ತರ ಚೀಲ
ನಮ್ಮಲ್ಲೇ ತಗೊಂಡ್ಂಬಿಡ್ತಾರ ಜಲ್ದಿ
ಅಲ್ಲೇ ತೊಗೊಂತಾರೆೇನಾ
ಇಲ್ಲ ಇದರ ತಗೊಂಡ್ಬಿಡ್ತಾರ ಬಾಳ ಜನ ಇಲ್ಲಿ ಮತ್ತ ಅವರು ಎತ್ತ ಇದಾವ ಮತ್ತೆ ಎಲ್ಲ ಕುರಿ ಕುರಿಮಾರು ಆಡುಮಾರ ಇದ್ದಾವ
ಹ್ಮ್ ಹ್ಮ್ ಹ್ಮ್ ಹ್ಮ್
ಎಲ್ಲ ತೊಗೊಂಡ್ ಬರ್ತಾರೆ ಅವರಿಗೆ
ಹ್ಮ್
ಹ್ಮ್
ಅಂದ್ರೆ ಮತ್ತೆ ನಾ
ಇವಾಗ ಅದ್ರಾಗ ಬೇರೆ ಮಿಿಸನ್ ಮಿಶನ್ದಾಗ ಆಕ್ತಾರ ಎಲ್ಲಾ ಪುಡಿ ಪುಡಿ ಆಗ್ಬಿಡತ ಮತ್ತ ಏನ್ ತಗೊಂಡೋದ್ರೆ ಬೆಸ್ ಅದ ಹ್ಮ ಮಿಷನ್ ದಗ್ ಹಾಕಿದ್ರೆ
ಚಲೋ ಆಗಲ್ಲ ಅದು ಹಿಂಗ ಚಲೋ ತಿನ್ನಲ್ಲ ಎತ್ತುಗಳು ಎಲ್ಲ
ಹಾ ಅವ ಮತ್ತೆ ಈಗ ಮಾಡ್ತೀವ ಕೂಲಿಯ ಅರ್ ಸಿಗ ಹೋಡ್ರಿ ಮತ್ತೆ ಸಾಯಂಕಾಲಕ
ಹ್ಮ್
ಅದ ಸರಿಯಗ ಮತ್ತತ್ ಏನ್ ಮಾಡಾಕ್ ಇವಾಗ ಎಲ್ಲಾ ನಮ್ ಕಡೆ ಎಲ್ಲ ಮಶದಾಗ ಹಾಕಕ್ತ್ತಾರ ಎಲ್ಲಕ್ಕೆ ಇಕ್ರಿ ಅಂಗ ಒಂದು ಸುುತ್ತಾರಷ ಕಡ ಅಂಗಲ್ಲ
ಹ್ಮ್ ಹ್ಮ್ ಹ್ಮ ಹ್ಮ
ನಮ್ಮ ಮುಂದೇನೆ ಹಾಕಿಬಿಡುತ್ತಾರೆ ಅದೇ ತಗೊಂಡೋದ ತಗೊಂಡ್ ಹೋಗ್ತಾರ ಇಲ್ಲಾಂದ್ರ ಮನ್ಯಾಗ ಇಟ್ಟಂತಾರ ತಗೊಂಡೋಗ್ಯಾರು ಬಳಷ್ಟು ಯಾರೇನು ಮನೆಗೇನ್ ತಗೊಂಡಿಲ್ಲ
ಅದ ಹೆಂಗ್ ಅದು ಹೆಂಗ್ ಹೆಂಗ್ ಹೊಂಟಗತ್ರಿ ಅದ
ಹ ಬಂದಷ್ಟು ಕೊಡ್ಬೇಕ ಮತ್ತ ಆದಷ್ಟು ಇಷ್ಟ ಆಗತ್ತ ಅಷ್ಟೆ
ಹೌದೇನ
ಹ್ಮ್
ಇಲ್ಲ ಈ ಮಂದಿ ಹಿಂಗ ಇರ್ತಲ್ಲ ಒಂದ್ ಇದಕ್ಕೆ ಇಷ್ಟ ಅಂತ
ಹ ಅದು ಕೈಲಿಂದ ಮುರ್ಸಿದ ಅಂದ್ರೆ ಹೇ ಹೇಳ್ತಿದ್ವಿ ಎಲ್ಲಾ ಕೈಲಿಂದ ಮುರ್ಸಕ ಇಲ್ಲ ಅ ನೀ ಚಂದಾಗಾಕಿ ಕಲಾಗಿ ನಳ ಕಾಗಲ ರೇಟು
ಹ್ಮ್ ಹ್ಮ್ ಹ್ಮ್
ನಲ್ಲಾ ಪುಡಿ ಪುಡಿ ಆಗರದ ಅದಕ್ಕೆ
ಇಲ್ಲ ನಮ್ ಕಡೆ ಒಂದು ಇಂಗೆ ಅದೇ ಪುಡಿ ಪುಡಿನೇ ಒಂದ್ ಟ್ಯಾಕ್ಟರ್ ಆಗಿತ್ತಂದ್ರೆ ಹ್ಮ ಹತ್ ಸಾವಿರ ಹದ್ನೈದು ಸಾವಿರ ಕೇಳ್ತಾರ
ಹಾ ಅದೇ ನನ್ಕೊಂಡು ಅಷ್ಟ ಆಗ್ಬಿಡು ಅದೇ
ಹ್ಮ್ ಅದಕ್ಕೆ ಹೇಳಿದೆ
ಹ್ಮ ಅಷ್ಟ ನ ಕಡ
ಹ್ಮ್ ಹ್ಮ್ ಹ್ಮ್
ಈ ಸರ್ತಿ ಸೇಂಗ ಹಾಕೋದು ಡೌಟ್ ನಂದು ಅ ಹಾಗ್ತೀನಿ ಹಾಕ್ತೀವಿ ಶೇಂಗ ಹಾಕಿದ ನೀರ್ ಜಗ್ಗಿ ನೀರ್ ಜಗ್ಗಿಬೇಕೇಕಾದ್ರಿ
ಹಾ ನೀರ್ ಜಗ್ ಬ ನೋಡಗರು
ಹ್ಮ್ ಅದ್ರಾಗ ಬೇರೆ ಉಸಿನ ಉಸಗಿದ ಹೊಲ ಆದದಲ್ಲ
ಹ್ಮ್ ಒಷ ಅಲ ಅಂದ್ರೆ ಮತ್ತೆ ಏನಿಲ್ಲಾ ಅಂದ್ರೆ ಒಂದ್ ನಿಮ್ಗ್ ಆರ ಏಳ್ ನೀರ್ ಬೇಕಕ್ ಅದಕ್
ಹ್ಮ್
ಹ್ಮ್ ಹ್ಮ್ ನಮ್ದು ನೋಡು ಹುಸಿನೂ ಅಲ್ಲಾ ನಮ್ದನು ಸ್ವಲ್ಪ ಒಂದು ಅರ್ಧ ಹೊಲ ಈ ಕಡೆ ಮಣ್ಣಿಂದ ಈ ಅರ್ಧ ಹೊಲ ಯಸಿಯಿಂದಿತ್ತು
ಹ್ಮ ಹ್ಹಾ.
ನೀರು ಐದ್ ನೀರು ಬಿಟ್ಟಿದೀವಿ ನೋಡು ನಾವು ಅದಕ್ಕೆ ಚಲೋ.
ನಮ್ದು ಹಂಗ ಅದ ನೋಡ್ ಸೇಮ್ ಅಕಡೆ ಅರ್ಧವಲ್ಲ ಕರಿ ಒಂದ ಒಂದ್ ಎಕ್ರ ಕರಿ ಮಣ್ಣಾದ.
ಹ್ಮ್
ಆಯ್ತು ಈ ಕಡೆ ಇನ್ನು ಒಂದು ಒಂದು ಎಕ್ರ ಒಂದು ಒಂದುವರೆ ಎಕ್ರ ಅಷ್ಟು ಹ ಇದು ಹ್ಮ ಉಸಗ ಆದ.
ಸರಿ ತಗೋಪಾ ಅಂದ್ರ.
ಹ್ಮ್ ಸರಿ ಸರಿ ತಗೋ.
ಹ್ಮ್